ಹಲೋ,
ಚೆನ್ನಾಗಿದ್ದೀರಾ ಏನ್ ಹ್ಮ್ ಬೆಳಗಿನ ಶುಭೋದಯ ಏನ್ ಮಾಡ್ತ ತದಿರಾ,
ಏನಿಲ್ಲ ಸುಮ್ಮನೆ ಕುತ್ಕೊಂಡಿದ ದೇ ಇಲ್ಲಿ ಕಿಟಕಿಯಲ್ಲಿ ಹಕ್ಕಿಗಳೆಲ್ಲ. ಹಾರ್ತ್ತಾ ಇದ್ವು ನೋಡ್ತಾ ಇದ್ವಿ.
ಹೌದೌದು ತುಂಬಾ ಚೆನ್ನಾಗಿರುತ್ತಲ್ಲಾ ಆ ಶಬ್ದ
ಹ್ಮ್ ಈ ಮಳೆ ಬರುವುದಕ್ಕಿಂತ ಮುಂಚೆ ಆ ವಾತಾವರಣ ಸ್ವಲ್ಪ ಚೆನ್ನಾಗಿರುತ್ತೆ.
ಹೌದೌದು ಅರಿ ಹಸಿರು ಅಸಿರು ಪ ಪಕ್ಷಿಗಳು ಕೂಗೋದು. ಏನೋ ಒಂಥರಾ ತುಂಬಾ ಚೆನ್ನಾಗಿರುತ್ತೆ. ವಾತಾವರಣ ಆ ವ ಮಣ್ಣಿನ ವಾಸನೆ ಅಂತೂ ತುಂಬಾ ಚೆನ್ನಾಗಿರು ತ್ತಲ್ವಾ.
ಹಾ ಹಾ ಅದು ಮಳೆ ಬರೋದಕ್ಕಿಂತ ಮುಂಚೆ ಅದು ಬೇಸಿಗೆಗಾಲ ಮುಗ್ದು ಆ ಮಳೆ ಬರುತ್ತಲ್ಲಾ ಏನು ಆ ವಾಸನೆ ಚೆನ್ನಾಗಿರುತ
ಹೌದೌದು ನಾವಂತೂ ಚಿಕ್ಕವಗೆಲ್ಲಾ ಮಳೆ ಬಂದು ನಿಂತಿದ ತಕ್ಷಣ ನಾ ಹೊರ್ಗಡೆ ಓಡಿ ಹೊಟೋಗ್ತಾ ಇದ್ದೆ. ಆ ವಾಸನೆ ತೋಗೊಳೋಕಂತ್ನೆ ಹೋಗ್ತಾ ಇದೆ ಹೌದೌದ.
ಹಾ ಆಲಿಕಲ್ ಬೀಳತಿತ್ತಾ ನಿಮ್ ಕಡೆ.
ಹ್ಮ್ ಬಿತ್ತು ಹೌದೌದು. ಹೌದು ಏನಾಯ್ತು ಗೊತ್ತಾ ಫುಲ್ಲು ಜೋರಾಗ ಮಳೆ ಬಂತು ಆನೇಕಲ್ಲು. ಇಲ್ಲಿ ನಮ್ದು ನೇರಳೆ ಮರ ಇತ್ತು. ಮಳೆ ಬಿದ್ದಿರೋದಕ್ಕೆ ನೇರಳೆ ಕಾಯೆಲ್ಲ ಉದುರ್ಬಿಟ್ಟಿದೆ. ಎಲ್ಲ ಬಿದೋಗ್ಬಿಟ್ಟದೆ ಕಾಯಿ. ಫುಲ್ ಕಾಯೆಲ್ಲ ಬಿದ್ದೋಗ್ಬಿಟ್ಟಿದೆ ಪಾಪಾ. ನಿಮ್ ಕಡೆ ಮಳೆ ಬಂತಾ ಹೌದು. ಹೌದದ ಇಲ್ಲಾ ಮಣ್ಣ ಆಗುತ್ತಲ್ವಾ. ಅದಿಕ್ಕೆ ನಿಮ್ ಕಡೆ ಮಳೆ ಬಂತಾ.
ಹಾ ನಮ್ ಕಡೆನೂ ಮಳೆ ಬಂತೂ ಜೋರಾಗಿ ಬಂತು. ನಮ್ ಕಡೆ ತುಂಬಾ ಜೋರ ಮಳೆ ಹ್ಮ್. ಇನೊಂದು ಸಲ
ಹಾ ಹೌದೌದು. ಮಳೆ ಬರೋ ಟೈಮಲ್ಲಿ ಛತ್ರಿಯಲ್ಲ ಹಿಡಕೊಂಡು ಮಳೆ ಬರೋ ಟೈಮಲ್ಲಿ ಛತ್ರಿಯಲ್ಲ ಇಡ್ಕೊಂಡು ಹೋಗಿ. ಜಾಸ್ತಿ ಮರ ಗಿಡಗಳಿಗಳಲ್ಲ ಇರಬೇಡಿ.
ಹ್ಮ್ ಆ ಮತ್ತೆ ನೀವು ವ್ಯಾಯಾಮಗಳನೆಲ್ಲ ಮಾಡ್ತೀರಾ.
ಹ ನಾವ್ ಬೆಳಿಗ್ಗೆ ಡೈಲಿ ಬೆಳಿಗ್ಗೆ ದಿನನಿತ್ಯ ನಾವ್ ವ್ಯಾಮ್ ವ್ಯಾಯಾಮ ಮತ್ತೆ ಯೋಗ ಆಸನಗಳು ಸೂರ್ಯಾಸ್ ನಾವೆಲ್ಲ ಇರುತ್ತಲ್ವಾ ಆಸನಗಳು ವ್ಯಾಯಾಮಗಳು ಎಲ್ಲ ಮಾಡ್ತೀವ ಓಡೋದು ಅತ್ರಾಯಲ್ಲ ವೂ
ನಿಮ್ ಕೊ ನಿಮ್ ಕೊ ಕೊ ಕೊಠಡಿಯಲ್ಲಿರೋ ನಿಮ್ ಎಲ್ಲಾ ಫ್ರೆಂಡ್ಸು ಮಾಡ್ತಾರ ಸರ್.
ನಮ್ಮ ಸ್ನೇಹಿತರು ಸ್ವಲ್ಪ ಜನ ಮಾಡ್ತಾರ ಅಷ್ಟೆ. ಅಂದ್ರೆ ಅವ್ರಿಗೆ ಯ ಯ ಆ ಕಾಲೇಜು ಸ್ಕೂಲ್ ಭಿಕ್ಷೆಗಳು. ಎಲ್ಲ ಸಿದ್ಧತೆ ಆಗ್ತಾ ಇರ್ತಾರ ಅವರ್ ಎಲ್ರು ಹ್ಮ್ ನಿಮ್ಗೆ ಸಮಯ ಇರಲ್ಲ ಮಾಡುವದಕ್ಕೆ. ಹಾ ಅದಿಕ್ಕೆ ನೀವು ದಿನನಿತ್ಯ ಮಾಡ್ತೀರಾ. ಹೌದೌದು ದಿನನಿತ್ಯ ಇರುತ್ತೆ ನಿಮ
ಆ ಈಗ ಪರೀಕ್ಷೆಯ ಸಮಯದಲ್ಲಿ ನಮ್ಗೆ ಟೈ ಸಮಯ ಇರಲ್ಲ ಮತ್ತೆ ಅದನ್ನ ಬಿಟ್ಟು ನಾವು ದಿನನಿತ್ಯ ಮಾಡ್ತೀವಿ.
ಹ್ಮ್ ಮಾಡೋದ್ರಿಂದ ತುಂಬಾ ಒಳ್ಳೇಯದು ಚುರುಕಾಗ ತಿ ನಾವು ಬುದ್ಧಿ ತಲೆ ಎಲ್ಲ.
ಹ್ಮ.
ಹ್ಮ ಅದೇ ಗಟ್ಟಿ ಆಗ್ತಿದಿ ಈ
ಹ್ಮ.
ಮತ್ತೆ ಎಲ್ಲ ಚೆನ್ನ
ಎಲ್ಲಾ ಚೆನ್ನಾಗಿದ್ದೀನಿ ಮತ್ತೆ ನಿಮ್ಮ ಮನೇಲೆಲ್ಲ ಎಲ್ಲಾ ಎಲ್ಲಾ ಆರಾಮ ರ ಮತ್ತೆ ಮನೆಗ ಯಾವಾಗ ಹೋಗಿದ್ರಿ.
ಅದೇ ಹೋಗ್ಬೇಕು ಪರೀಕ್ಷೆ ಆದ್ಮೇಲೆ ಹ್ಮ.
ಹ ನೀವು ರಜೆಯ ದಿನ ರಜೆಯ ದಿನಗಳಲ್ಲಿ ಏನ್ ಮಾಡ್ತೀರಾ.
ನಾವು ಪ್ರವಾಸ ಹೋಗ್ಬೇಕು ಅಂತ ಇದ್ವೆ. ಪ್ರ ಇದು ಮಳೆಗ್ಗಳು ಇದ್ರಿಂದ ಎಲ್ಲಾ ತೊಂದರೆ ಆಗು ಡ ನಾವ ಎಲ್ಲೂ ಹೋಗಿಲ್ಲ ನೀವು ಎಲ್ಲ ಪ್ರವಾಸ.
ಹೌದರಿ ಮ ಏನ್ ಗೊತ್ತಾ ಮಳೆಗಾಲದ ಸಮಯದಲ್ಲಿ ಹೋಗ್ಬಾರ್ದು ಪ್ರವಾಸ. ಅಂದ್ರೆ ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ ಹೋದ್ರೆ ಮತ್ತೆ ಆ ಕಡೆ ಮಲೆನಾಡು ಕಡೆ ಎಲ್ಲ ಸ್ವಲ್ಪ ಕಷ್ಟ ಆಗ ಅಂದ್ರೆ ಮಳೆಲ್ಲಾ ಜಾಸ್ತಿ ವರ್ಷ ಇರತ್ತೆ. ಮಣ್ಣೆಲ್ಲ ಕುಸಿತಾ ಇರತ್ತೆ. ಆತರ ಆಗತ್ತೆ ನಾವ್ ಹಂಗಾದ್ರೆ ಹೋಗ್ಬೇಕು ಅಂತ ಆದ್ರೆ ಮಾರ್ಚ್ ಮೇ ಆ ಸಮಯದಲ್ಲಿ ಹೋಗ್ಬೇಕ.
ಹೌದ ಹೌದು. ಹೋಗ್ಬೇಕು ನಾವು ಹೋಗಿದ್ವೆ ಒಂದ್ ಒಂದ ಒಂದ್ ಸ್ವಲ್ಪ ದಿನ ಹಿಂದೆ ಅಲ್ಲಂತೂ ತುಂಬಾ ಚೆನ್ನಾಗಿತ್ತು. ಅಲ್ಲಿ ನಾವು ಮಳೆ ಏನ್ ಬೀಳ್ತಾ ಇರ್ಲಿಲ್ಲ ಆ ಟೈಮಲ್ಲಿ ಹೋಗಿದಿದ್ದು. ಅಲ್ಲಿ ಹೋಗಿದ್ದೀದ ನಾವು ನಮ್ಮ ಸ್ನೇಹಿತರ ನೊಡ ಹೋಗಿದ್ದಿದ್ದು. ಅಲ್ಲಿ ದೇವಸ್ಥಾನಕ್ಕ ಹೋಗಿದ್ವೆ ಮತ್ತೆ ಇದ ಬೋಟಿಂಗ್ ಇರುತ್ತಲ್ವಾ ಅಡ್ಗಲ್ಲಿ ಅಡಗಲ್ಲಿ ಕರ್ಕೊಂಡ ಹೋಗಿದ್ರು. ಆ ಧೋನಿಯಲ್ಲಿ ಕರ್ಕೊಂಡು ಹೋಗಿದ್ರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ತುಂಬಾ ಹೊತ್ತು ಸಮಯ ಕರ್ಕೊಂಡ ಹೋಗ್ತಾರೆ. ಅಡ್ಗಲ್ ಕರ್ಕೊಂಡ ಹೋಗ ಎ ಹಿಂಗ ರೌಂಡ್ ಓಡ್ಸ್ಕೊಂಡು ಬರ್ತಾರೆ ಮತ್ತೆ ತುಂಬಾ ಚೆನ್ನಾಗಿರತ್ತೆ ಸ್ನೇಹಿತರ ಜೊತೆ ಎಲ್ಲ ಹೋಗೋದು ಮತ್ತೆ ಅದ್ಬಿಟ್ಟು. ಮೆ ಎಬ್ಬೆ ಕಡೆ ಹೋಗಿದ್ವೆ ಹ. ಮತ್ತೆ ಬೀಚ್ಗೆ ಹೋಗಿದ್ವೆ ಸಮುದ್ರ ಸಮುದ್ರ ನಡುವೆ ಹೋಗ್ಬಿಟ್ಟ ಚೆನ್ನಾಗ ಆಟಾಡ್ಕೊಂಡು ನಾವು ನಮ್ಮ ಸ್ನೇಹಿತರೆಲ್ಲ ಅಲ್ಲಿ ಮತ್ ಮತ್ತೆ ಮೀನ ಇರುತ್ತೆ ಸಮುದ್ರದ ನಡುವೆ ಆ ಮೀನು ರೋಸ್ಟ್ ಮಾಡ ತುಂಬಾ ಚೆನ್ನಾಗಿರ ದ ಮೀನ್ ತಿಂದಿದಿರಾ ಯಾವಾಗ ನೀವು
ಹಾ ಮೀನ ನಾವ ತಿಂತಾನೆ ಇರ್ತೀವಿ ನಮ್ ಕಡೆ ಮೀನ್ ಎಲ್ಲಾ ಜಾಸ್ತಿ ಇರುತ್ತೆ ಹೌದು ಹಾ.
ತುಂಬಾ ಒಳ್ಳೇದಲ್ವಾ ಮೀನು ತಿನ್ಬೇಕು.
ಯಾವಾಗ್ಲೂ ಮಾಡಲ್ವಾ ಮೀನ್ ತುಂಬಾ ಒಳ್ಳೇದು ಅದರಲ್ಲೂ ಮೀನಿನ ಕಣ್ಣು ತುಂಬಾ ಒಳ್ಳೇದು.
ಹೌದೌದು ಕಣ್ಣು ಬೆಜ್ಲು ಎಲ್ಲ ಚುರಕ ಆಗುತ್ತೆ ಸ್ವಲ್ಪ ಹ ಚಿಕ್ಕ ವಾಗಿಂದಾನೇ ತಿನ್ಬೇಕು ಹ್ಮ ಅಲ್ಲಿ ನಾವ ತಿಂದ್ವೇ ಮೀನು ಮತ್ತೆ ಹೇಡಿ ಅವೆಲ್ಲ ತಿಂದ್ವೇ ಪ್ರಾನ್ಸು ಹೌದ ಹೌದು.
ಹಾ ಏಡಿ ಏಡಿ ಹ್ಞಾ.
ಆ ಅಲ್ಲಿ ಕುತ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಹಳೆಗಳು ಆ ಶಬ್ದ ಹ್ಮ. ತುಂಬಾ ಚೆನ್ನಾಗಿರತ್ತೆ ನೀವು ನೀವೇ ಮಾಡ್ತೀರಾ ಮೀನನಾ
ಹಾ ನಾವ್ ಮೀನ್ ಮೀನ್ ಸಾಂಬಾರ ಎಲ್ಲ ಮಾಡಕ ಬರತ್ತೆ. ಮೀನ ಸಾಂಬಾರು ಮೀನನ ಹಂಚ ಮೇಲೆ ಇಟ್ಟು ಅದನ್ನ ಬೇಸ ಅದನ್ ಫ್ರೈ ತರ ಮಾಡ್ತೀವಿ ಹ್ಮ.
ಹೌದೌದು ಹಾ
ಅದನ್ನೆಲ್ಲ ಕೇಳಿಸ್ಕೊಂಡ್ರೆ ಬಾಯಲ್ ನೀರ್ ಬರುತ್ತೆ ಹೌದು
ತುಂಬಾ ಚೆನ್ನಾಗಿರತ್ತವು, ಏಡಿ
ಮತ್ತೆ ಹೇಗಿತ್ತು ನಿಮ್ ಪ್ರವಾಸ ಹಾ ಏಡಿನೂ ಚೆನ್ನಾಗಿರುತ್ತೆ ಏಡಿ ಹಾ
ಹಾ ಏಡಿ ರಸಂ ತಿನ್ಬೇಕಲ್ವಾ
ಹ ಏಡಿ ರಸಂ ಅಂದ್ರೆ ನಮ್ಗೆ ಈ ಗದ್ದೆ ಬಿತ್ತೊ ಟೈಮಲ್ಲಿ ನೀರ್ ಹತ್ರ ನಮ್ಗ್ ಸಿಗತ್ತೆ ಆ ಭೂಮಿಯಲ್ ಸಿಗತ್ ನಮ್ಗೆ ಏಡಿ, ಆ ನೀರ್ ಹತ್ರ ಸಿಕ್ಕಾಕಂಡ್ ಇರುತ್ತೆ ನಮ್ಗೆ ಏಡಿ ಜಾಸ್ತಿ ಸಿಗತ್ತೆ ನಮ್ಗೆ ಸಿಕ್ಬಿಡುತ್ತೆ ಗದ್ದೆಯಲ್ಲೆಲ್ಲ ಬೆಳಿಬೇಕಾದ್ರೆ, ಹ್ಮ್ ನಾವೇ ಹಿಡಿತೀವಿ ನಾ ನಾನ್ ಇಡಿಯಲ್ಲ ನಮ್ ಮನೇಲಿ ತಂದೆ, ಅಪ್ಪ ಅಗ್ಲಿ
ಹಾ ಇಡ್ದು ಕ್ಲೀನ್ ಮಾಡ್ ಚೆನ್ನಾಗಿ ಹ್ಮ್ ಏನ್ ಮಾಡ್ತೀರಾ ನೀವ್ ಏಡಿಯಿಂದ
ಅಹ್ ಏಡಿಯಿಂದ ನಾವು ಸಾಂಬಾರ್ ಮಾಡ್ತೀವಿ ಅಷ್ಟೇ ಅದ್ನ ಪಲ್ಯ ತರ ಎಲ್ಲ ಮಾಡಕ್ಕಾಗಲ್ಲ ಅದ್ ಗಟ್ಟಿ ಇರುತ್ತಲ್ಲ ಕೊ ಅದು ಸಾಂಬಾರ್ ಮಾಡ್ದ್ರೆ ಅದನ್ನಾ ನೀಟಗ್ ತೆಗ್ದು ತುಂಬಾ ಒಳ್ಳೇದದು
ಕಣ್ಣಿಗೆ ಎಲ್ಲ ಚುರ್ಕಾಗುತ್ತೆ ಕಣ್ಣು, ಬುದ್ಧಿ ಹೌದೌದು, ತಿನ್ಬೇಕು ಏನು ಆಹ್
ಮತ್ ಮತ್ತೆ
ಅದೇ ಹೇಳ್ಬೇಕು, ಇದು ಮತ್ತೆ ನೀವು ಭತ್ತ ಎಲ್ಲ ಬೆಳಿತೀರಾ
ಹಾ ಭತ್ತ ಎಲ್ಲ ಬೆಳಿತೀವಿ
ಬತ್ತದಲ್ ಓಡೋದು
ಹು ಹೌದು ಹೌದು, ಅದು ಆ ಹಸಿರು ಹ್ಮ್ ಚೆನ್ನಾಗಿದೆ
ನೀವೇ ಆಕ್ತೀರಾ ಭತ್ತನ, ನಾವು ಯಾವಾಗಾದ್ರೂ ಹಾಕ್ತಿವ್ ಅಷ್ಟೆ
ನೀವು ಜಾಸ್ತಿ ರಾಗಿ ಬೆಳತೀರಾ ಅಲ್ಲ
ಹ್ಮ್ ಹೌದೌದು ತುಂಬಾ ಚೆನ್ನಾಗಿರುತ್ತೆ ಭತ್ತ ಎಲ್ಲ ಓಡಾಡೋದು, ಆ ನೀರ್ ಒಳಗಡೆ ಕಾಲಿಡದು
ಹೌದು ಹೌದು ಹೌದೌದು ನಾವು ರಟ್ಟಿ ಎಲ್ಲ ಮಾಡ್ತೀವಿ ಮಾಡ್ತೀವಿ
ಕೈ ಗೆ ಕಾಲ್ಗೆ ಎಲ್ಲ ಹ್ಮ್ ನೀವ್
ಆಹ್ ಹಾ ಹೌದು ನಾವು ಹೋಗ್ತೀವಿ, ರನಟ್ಟಿ ಎಲ್ಲಾ ಮಾಡ್ತೀವಿ ಹ ಹೌದು ಹೌದು ನಾವ್ ಭತ್ತದ್ ಒಳಗಡೆನೆೇ ತಿವಿ ಅಂದ್ರೆ ನಟ್ಟಿ ನಡೋದು ಗೊಬ್ರ ಹಾಕೋದು
ಹಾ ಅದೆ ನಮ್ಮೂರಲ್ಲಿ ವಿಶೇಷ ಮಾಡ್ತಾರೆ